ನೂ ಇನ್ನೊಂತ ತಗೊಂತಾ.
ಹಾ
ಹ್ಮ್ ಹ್ಮ್ಮ್
ಹಾ ಏನ್ ಮಾಡ್ತಿದ್ದೀರಾ.
ಇದಿ ಕುತ್ಕೊಂಡ ಇದೀನ್ ಹೊರಗೆ ಪಾರ್ಕ್ ಹಾಸ್ಟೆಲ್ ಮುಂದೆ ಪಾರ್ಕ್ ತರ ಇದೆ ಅಲ್ಲಿ ಕುತ್ಕೊಂಡ. ಪಾಣಿ
ಹೌದಾ ಏನ್ ಊಟ ಮಾಡಿದ್ರಿ.
ಊಟ ನ ಅದೇ ಅನ್ನ ಸಾರು ಚ ಚಪಾತಿ ಒಂದೇ ಒಂದ ಚಪಾತಿ ತಿಂದೆ.
ಇವಾಗ ಮಾಡಿರೋ ಸಾಂಬಾರೆ ರಾತ್ರಿನುನಾ.
ಇಲ್ಲ ಇಲ್ಲ ಹಂಗೆಲ್ಲ ಬೇರೆ ಬೇರೆ ಊಟ ನೈಟಿಗೆ ಸಾಂಬಾರ್ ಇರಲ್ಲ ನೈಟ್. ಇವತ್ ಏನ್ ಶನಿವಾರ ಅಲ್ವಾ ಇವತ್ತು ವಾಂಗ್ಗಿಭಾತ್ ಕೊಡಬಹುದು ಇಲ್ಲ ಮುದ್ದೆ ಕೊಡಬಹುದು.
ಹಾ ಹಾ ಹಾ
ಹ್ಮ್
ಸಾಯಂಕಾಲ ಸ್ನ್ಯಾಕ್ಸ್ ಏನಾರು ಕೊಡ್ತಾರಾ.
ಕೊಡ್ತಾರೆ ಇವತ್ತು ಶಾವಿಗೆ ಉಪ್ಪಿಟ್ಟು ಕೊಡ್ಬೋದು ಸಂಡೆ. ಟೈಮ್ ಟೇಬಲ್ ಹಾಕೊಬಿಟ್ಟಿರ್ತಾರೆ ಅದ್ರ ಪ್ರಕಾರ ಕೊಡ್ತಾರೆ.
ಹಾ ಹಾ ಹ ಬಜ್ಜಿ ಆತರಾನೂ ಕೊಡ್ತಾರಾ.
ಹ್ಮ್ ಗುರುವಾರದತ್ತು ಬಜ್ಜಿ ಎರಡ ಬಜ್ಜಿ. ಏನಾದ್ರು ಬಜ್ಜಿ ಬೋಂಡ ಏನಾದ್ರು ಎರಡು. ಒಂದ ಜಾಮೂನು ಚಿ ರ ನಾಲ್ಕ್ ಬ್ರೆಡ್ ಕೊಡ್ತಾರೆ ಜಾಮ್ ಆಗ್ಲಿ ಪಲ್ಯ ತರ ರೋಸ್ ಆಗ್ಲಿ ಬ್ರೆಡ್ ರ್. ಏನಾದ್ರೂ ಒಂದು ಬುಧವಾರ. ಪಾನಿಪುರಿ ಕೊಡ್ತಾರೆ.
ಹ ಅವ್ರೇ ಮಾಡ್ತಾರ ತರ್ಸ್ತಾರ.
ಅವ್ರೇ ಮಾಡ್ತಾರೆ ಸಪ್ರೇಟ್ ಸಪ್ರೇಟ್ ಕೊಡ್ತಾರೆ ಎಲ್ಲ ನಾವು ಹಾಕೊಬೇಕು ಮಂಗಳವಾರ ಕಡಲೆ ಉಸ್ಲಿ ಒಂದಿನ ಸ್ವೀಟ್ ಪಾಯಸ.
ಹಾ ಹಾ ಹಾ.
ಹ್ಮ್ ಉಪ್ಪಿಟ್ಟ ಒಂದ ದಿನ ಕೊಡ್ತಾರೆ ಸಂಜೆ ಹೊತ್ತು.
ಹಾ ಹಾ ಹಾ.
ಅವಲಕ್ಕಿ ಚಿತ್ರನ್ನ. ಹ್ಮ್ ಹೆಸರು ಬೇಳೆ ಪಾಯಸ ಅವೆಲ್ಲ ಒಂದಂದ ದಿನ ಕೊಡ್ತಾರ.
ಹ್ಮ್ ಹ್ಮ್ ಹ್ಮ್ ಹ್ಮ್.
ಕೊಡ್ತಾರೆ. ಈ ಹಲಸಿನಕಾಯಿ ಸಾರು ಮಾಡ್ತಾರೆ ಅಂತಲ್ಲ ಅ ಗೊತ್ತಾಯ ನಿಮ್ಗೆ.
ಹಲಸಿನಕಾಯಲ್ಸಾರ್ ನನಗ್. ಗೊತ್ತಿಲ್ಲ ಅಂದ್ರೆ ಅಂದ್ರೆ ನಾವು ನಾವು ಚಿಕ್ಕದ್ರಲ್ಲ ಅಂದ್ರೆ ಒಳ್ಳೆ ಒಳಗಡೆ ಸುಟ್ಟ. ಉಟ್ಕೊಂಡ್ ತಿಂತಿದ್ದು.
ಹ್ಮ್.
ಅದ್ ಗೊತ್ತು ಸಾಂಬಾರ್ ನಾನ ಯಾವತ್ತು ಮಾಡಿಲ್ಲ ಮಾವಿನಕಾಯ್ದ ಸಾರು ಮಾಡ್ತಾರ ಅಂತೆ.
ಹ್ಮ್ ಅದೆಲ್ಲಾ ಹುಳಿ ಇರತ್ತಪ್ಪ ಅದ್ ಹೆಂಗ್ ತಿಂತಾರ ಏನ
ಅದೇನೇ ಅದೇ ಮಾಮೂಲಿ ಹುಳಿ ಸಾಂಬಾರ್ ತರಾನೇ ಮಾಡ್ತಾರೆ.
ಹ್ಮ್
ಹ್ಮ.
ನಮ್ ಹಾಸ್ಟೆಲ್ ಮುಂದೆ ಇದಾವೆ ಮರಗಳೇನು. ಹಲಸಿನಕಾಯಿದು ಫುಲ್ಲು. ಕಿತ್ಕೊಂಡು ತಿಂತಾರೆ ನಂಗೇನ್ ಇಷ್ಟ ಆಗಲ್ಲ.
ಹೌದಾ. ಚೆನ್ನಾಗಿರುತ್ತೆ ಅಂದ್ರೆ ಒಬ್ಬೊಬ್ರು ನೊಯ್ರು ರುಚಿ ನಂತರ. ಒಬ್ಬಬರು. ಚಿ ಯಾವ್ಯಾವ್ ತರ ಇರುತ್ತೆ ಯಾವ ತರ. ಒಬ್ಬ್ರಿಗೆ ಖಾರ ಇಷ್ಟ ಆಗುತ್ತೆ ಒಬ್ಬೊಬ್ರಿಗೆ ಸಪ್ಪೆ ಇಷ್ಟ ಆಗುತ್ತೆ. ಹ. ಪಾಪ ಚಿಕ್ ಚಿಕ್ಕ ವಯಸ್ ಎಷ್ಟೋ ಜನಕ್ ಬಿ ಪಿ ಶುಗರ್ ಅವೆಲ್ಲ ಬಂದ್ಬಿಟ್ಟಿರುತ್ತೆ.
ಅಯ ಹೌದು ಎಷ್ಟು ಜನ ಸ ಸುತ್ತ ಹೋಗ್ತಾ ಇದ್ದಾರಲ್ವಾ ಶುಗರು ಅಂತೆಲ್ಲ.
ಹಾರ್ಟ್ ಅಟ್ಯಾಕ್ಕು. ಹಾರ್ಟ್ ಅಟ್ಯಾಕ್ ಬೇರೆ ಬರುತ್ತಲಾ. ನಿಂತ ನಿಂತಿದ್ದಲೇ ಸತ್ತ ಹೋಗ್ತಾರಂತೆ ಅಪ್ಪಾ. ನಮಿದ್ರಲ್ಲ ಎಷ್ಟೋ ಜನ ಹಂಗೆ ಆಗಿದ್ದಾರೆ
ನಮ್ರಲ್ಲಿ ಸುತ್ತಿನ ಅದೇ ಏನಾದ್ರು ಒಂದು ನೋಡ್ ಕೇಳಗಗ್ ಹೇಳ್ತಿೀವಿ ಕೆಟ್ಟದ್ದು ಏನಾದ್ರು ಕೆೇಳಗ್ ಹೇಳ್ತವಿ
ಹ ಹೌದು ಮೊನ್ನೆ ಎಷ್ಟು ಜನಕ್ಕೆ ಆಕ್ಸಿಡೆಂಟು ಯಪ್ಪ ಸಾಯ್ತಾರೆ ರೋಡ್ ಮೇಲೆ. ವೆಹಿಕಲ್ಸ್ ಬೇರೆ ಜಾಸ್ತಿ ಆಯ್ತು.
ಇದೆಲ್ಲಾ ನೋಡಿ ಟ್ರಿಪ್ಸ್ ಹೋಗಕ್.
ಒಂಥರ ಭಯ ಆಗತ್ತೆ ನಿಜ.
ಎಲ್ಲಲ್ಲಿ ಹೋಗಿದ್ದೀರಾ ನೀವು.
ನಾನು ಧರ್ಮಸ್ಥಳ ಕುಕ್ಕೆ ಸುಬ್ರಮಣ್ಯ ತಿರು. ಪ್ಪತ್ತೇ.
ಹ್ಮ್.
ಮುರುಡೇಶ್ವರ ಅನ್ನಪೂರ್ಣೇಶ್ವರಿ ಆಮೇಲೆ. ದುರ್ಗಾ ಪರಮೇಶೇಶ್ವರಿ ಆ ಆಮೇಲೆ ಬಾಂಬೆ ಹೋಗಿದ್ದೀನಿ ಅಲ್ಲಿ ಶಿರ್ಡಿ ಶಿರ್ಡಿ ಮಂತ್ರಾಲಯ
ಹ್ಮ್
ಮಂದ್ ಶ ನೀವ್ ಹೋಗಿದ್ದೀರಾ ಶಿರಡಿ ಸೈಡು
ಇಲ್ಲ ನಾನು ಧರ್ಮಸ್ಥಳ ಹಾಕಕ್ಕೆ ಶೃಂಗೇರಿ ಸಿಂಗಂದೂರು ಕೊಲ್ಲೂರು ಯಡಿಯೂರು ಈ ಸೈಡ್ ಎಲ್ಲ ಹೋಗಿದ್ದೀನಿ ಕರ್ನಾಟಕ ಕಬಿಟ್ಟು ಅಷ್ಟು ಹೋಗಿಲ್ಲ ಅಂದಕೊಳ್ಳಿ ಕರ್ನಾಟಕ ಬಿಟ್ಟು ಹೋಗೇ ಇಲ್ಲ ಬಿಡಿ ಅಂದ್ರಾಗ ಒಂದಕ್ಕೆ ಹೋಗಿದ್ದೀನಿ ಹೈದ್ರಾಬಾದ್ ಅಲ್ಲಿ ಒಂದು ಊಟಿ ತರಾನೇ ಒಂದು ಪ್ಲೇಸ್ ಇದೆ ಅಲ್ಲೊಂದಕ್ಕೆ ಹೋಗಿದ್ದೀನಿ ಅಷ್ಟೆ
ಊಟಿಲ್ ಚೆನ್ನಾಗಿರತ್ತಾ ಪ್ಲೇಸ್ಗಳು
ಊಟಿ ಚೆನ್ನಾಗಿರುತ್ತ ಊಟಿ ತರನನೆ ಮಿನಿ ಊಟಿ ಅಂತಾರೆ ಹೈದರಾಬಾದ ಅಲ್ಲಿ ಒಂದು ಇದೆ
ನಾನಗೆ ನಾನು ಊಟಿ ನೋಡಿಲ್ಲ ನಮ್ಮ ಯಜಮಾನ್ರಿಗೆ ಹೇಳ್ತಿದ್ದೀನಿ ಹೋಗೋಣ ಒಂದ್ಸರಿ ಅದಕ್ಕೆ ನಿಮ್ ಮುನ್ ಕೇಳ್ತಿದ್ದೀನಿ ಚೆನ್ನಾಗಿರುತ್ತಾ
ಹ್ಮ್ ನಾನ್ ಚೆನ್ನಾಗಿರುತ್ತೆ ಅಲ್ ರೆಸಾರ್ಟ್ ಒಂದು ಬುಕ್ ಮಾಡ್ಕೊಂಡು ಒಂದ ಇೇ ಇದೆ ಯಾರಗಲ್ ಪ್ಲೇಸ್ ಇದೆ ಎಲ್ಲೂ ನೋಡಕ್ಕೆೆ ಗಾರ್ಡನ್ ತರ ಇದೆ ಅ ಒಂದು್ ದೇವಸ್ಥ ತನಾನೂ ಇದದೆ ಅಂತೆ ಚೆನ್ನಾಗಿದೆ ಐದಾರು ಪ್ಲೇಸ್ ಒಂದು ಪ್ಯಾಕೇ್ ಬುಕ್ ಮಾಡ್ಕೊಂಡ್ಬಿಟ್ರೆ ಅವರೇ ತೋರಿಸ್ತಾರೆ ಎಲ್ಲಾನು ಮೂರ್ ನಾಲ್ಕ ದ ಎರಡು ದಿನದಲ್ಲಿ ತೋರ್ಸ್ ಬಿಿಡ್ತಾರೆ
ಹಾ ಹಾ ಹಾ
ಪ್ಯಾಕೇಜ್ಏನ ಅವ್ನಾಗ ಹೋದ್ರೆ ಫುಲ್ ಮೋಸ ಮಾಡಬಿಡ್ತಾರಲ್ಲಾ
ಹೌದೌದು.
ಏನು ಗೊತ್ತಿರಲ್ಲ ಕ್ಯಾಬ್ ಡ್ರೈವರ್ಸು ಆಟೋಗಳವರೆಲ್ಲಾ ಚೆನ್ನಾಗಿ ದುಡಿಸ್ಕೊಬಿಡ್ತಾರೆ ಮಕ್ಳನು ಕರ್ಕೊಂಡು ಹೋಗಿ ಚೆನ್ನಾಗಿರುತ್ತೆ. ಅಂದ್ರೆ ಈ ಟೈಮ್ ಅಲ್ಲೇ ಹೋಗ್ಬೇಕು ಮಂಜ್ ಮಂಜು ಚಳಿ ಚಳಿ. ಹ್ಮ್
ಹಾ. ಒಂದ ಇದ್ರಲ್ಲಿ ಅದ ಯಾವ್ದೂ ಶಿರಡಿಲಿ ಒಂದ್ ಪ್ಲೇಸ್ ಇದೆ ಸಿನ ಸಿಂಗ. ತಪ್ಪರು ಅಂತ ಅದ ಯಾವ್ತರ ಅಂದ್ರೆ. ಅಲ್ಲಿ ಯಾವ್ ಅದೊಂದ ಊರು ಅದೊಂದ ಸಿನ ಸಿಂಗಾಪುರ್ ಅಂತ ಒಂದು ಊರು ಅಲ್ಲಿ ದೇವಸ್ಥಾನ ಇದೆ ಇದು ಶನಿಮಹಾತ್ಮನ್ ದೇವಸ್ಥಾನ. ಅವಊರಲ್ಲಿ ಏನಂದ್ರೆ ಯಾವ ಮನೆಗೂ ಬಾಗ್ಲೇ ಇರಲ್ಲ
ಹಾ.
ಅಂದ್ರೆ ಅಲ್ಲಿ ಯಾರೂ ಕಳ್ತನ ಮಾಡಲ್ವಂತೆ
ಅಯ್ಯೋ.
ಹೋಗ್ತೀವಿ ಅಂದ್ರ ಬಾಗ್ಲು ಬೇಗ ಹಾಕೊಂಡ ಹೋಗ್ತಿವಿ ಗೊತ್ತ
ಹ್ಮ್ ಅಲ್ಲ ಸರಿ ಕಳ್ತಾರ ಮಾಡಲ್ಲ ಅಟ್ಲೀಸ್ಟ್ ನಾಯಿಗಳು ಅವು
ಏನು ಹೋಗಲ್ವ ಅಂತ ಆ ತರ
ಹ್ಮ್.
ಯಾವ ಮನೆಗೂ ಅಲ್ ಬಾಗ್ಲೇ ಇಲ್ಲ ಅಷ್ಟ ಊರಲ್ಲಿ ನೀವ್ ಯಾವ ಮನೆ ನೋಡಿ ಯಾವ ಮನೆಗೂ ಬಾಗ್ಲೇ ಇರಲ್ಲ.
ಹ್ಮ್್ಮ
ಸುಮ್ನೆ ಹಂಗೆ ಓಪನ್ ಇರುತ್ತೆ ಬಾಗ್ಲೇ ಇಡ್ಸಲ್ವಂತ ಅವರು.
ಹ್ಮ್ ವಿಚಿತ್ರಪ್ಪಾ ನಮ ಕಡೆ ಹೆಂಗಿದ್ ಬಿಟ್ರೆ ಅಷ್ಟೆ
ಅಷ್ಟೇ ಅದು ಅವ್ರಲ್ಲಿ ಆತರ ಕಲ್. ತನ ಆದ್ರೆ ಅವ್ರು ಏನೋ ಆಗುತ್ತೆ ಅವ್ರಿಗೆಏನ್ನೋ ತರ ಆ ತರ ಮತ್ತ ಇನ್ನೊಂದ ಇದೆ ಬಾಂಬೆಲೆ ಒಂದ್ ಪ್ಲೇಸು ಎಲ್ಲಿಂದ ನೀರ್. ಬರುತ್ತೆ ಅಂತ ಗೊತ್ತಿಲ್ಲ ಮೂರ್ ಕೊಳ ಇರುತ್ತೆ ಆ ಕೊಳದಲ್ಲಿ ಚಿ. ಚಿಕ್ಕದು ಆ ಕೊಳಲ್ ಒಂದ್ ಒಂದ್ರಲ್ಲಿ ಫುಲ್ ಬೆಚ್ಚಗಿರೋ ನೀರ್ ಇರುತ್ತೆ. ಇನ್ನೊಂದ್ರಲ್ಲಿ ನಾವು ಮನೆ ಅಂದ್ರೆ ಬಿಸ ನೀರ್ ಮಾಡ್ಕೊಂತೀವಲ್ಲ ಅಷ್ಟು ನೀರು ಇರುತ್ತೆ. ಇನ್ನೊಂದ್ರಲ್ಲಿ ಫುಲ್ಲು ಸುಟ್ಟು ಹೋಗೋ ತರ ನೀರ್ ಇರುತ್ತೆ.
ಹ್ಮ್ ಹ್ಮ್
ಸುಮ್ನೆ ಬರ್ತಾ ಇರತ್ ನೀರು ನಾವ್ ಎತ್ಕೊಂಡಂಗ ಎತ್ಕೊಂಡಂಗೆ. ಅದ್ ಎಲ್ಲಿಂದ ಬರುತ್ತೆ ಅಂತ ಇನ್ನ ಯಾರಿಗೂ ಗೊತ್ತಿಲ್ವಂತೆ ಆತರ ಕೆಲವೊಂದು ಪ್ಲೇಸ್ಗಳು ತುಂಬಾ ಪವಾಡಗಳ ಇರುತ್ತೆ
ಆತರ ಎಷ್ಟೊಂದಿದೆ ನೋಡ್ಬೇಕಷ್ಟು ನಮಗೆ ವರ್ಷ ಪೂರ್ತಿ. ನೋಡಿದ್ರುನು ಮುಗಿಯಲ್ಲ ಆತರ ಎಷ್ಟೊಂದ್ ಪ್ಲೇಸ್ಗಳು
ನೋಡ್ಬೇಕು ಇದ್ದಾಷ್ಟು ದಿನ ಅಟ್ಲೀಸ್ಟ್ ಎಷ್ಟ ಆಗುತ್ತೆ ಅ ನೋಡ್ಕೊಂಡ್ ಹೋಗ್ಬೇಕು.
ಹೌದು ದೇಶ ಸುತ್ತು ಇಲ್ಲ ಕೋಶ ಓದು
ಅದೇನೆೇ ನಿಜ ಮುಂದಿನ ಜನ್ಮದಲ್ಲಿ ನಾವು ಹುಟ್ಟುತಿವೋ ಹುಟ್ಟಲ್ವೋ ಇದ್ದಾಗ ಚೆನ್ನಾಗಿ ನೋಡ್ಕೊಂಡ್ ಹೋಗೋದು
ಹೌದು.
ಆಸ್ತಿ ಏನು ನಾವು ನಾವ್ ಮಾಡಿದ್ದು ನಾವೇನ್ ತಿನ್ನಕ್ಕಗಲ್ಲ ನೆಕ್ಸ್ಟ್ ನಮ್ಮ ಮಕ್ಳು ಅವ್ರ ಮಕ್ಳು ಹಂಗೆ.
ಹ್ಮ್
ಅವ್ರವ್ರೇ ಆಸ್ತಿ ಮಾಡ್ಕೊಂಡ್ ಹೋಗ್ಬೇಕು ಸುಮ್ಮನೆ ಮಾಡಿ ಇಡುಬರ್ದಪ್ಪಾ ಪ್ಪಾ ನನ್ ಪ್ರಕಾರ ಅವ್ರಿಗೂ ಓದಿಸ್ತೀವಲ್ವಾ ಒಳ್ಳೆ ವಿದ್ಯೆ ಒಳ್ಳೆ ವಿದ್ಯೆ ಕೊಡ್ಸಿದ್ರೆ ಸಾಕು ಅವ್ರ ದುಡ್ಕೊಂಡ್ ಅವರು ತಿಂತಾರೆ ತ್ತಾರೆ ಒಂದೊಂದ ದೇಶಗಳಲ್ಲಿ ಹಂಗು ಇದೆ
ಹೌದ ಹಂಗ ಬೇರೆ ನಮ್ ದೇಶದಲ್ಲ ಈತರ ಆಸ್ತಿ ಸಿಸ್ಟಮ್ ಇರೋದು ಬೇರೆ ಕಡೆಲ್ಲ ಲ್ಲ ಇಷ್ಟು ಅಂದ್ರೆ ತಂದೆದು ಮಗನ್ಗೆ ಬರ್ಬೇಕು ಕೋರ್ಟ್ ಕೇಸು ಅವೆಲ್ಲಾ ಆಗಲ್ಲ
ಹ್ಮ್ ಇಲ್ವಂತೆ ಅವನ್ ದುಡ್ಡಿ ಅವ್ನ್ ತಿನ್ಬೇಕು ಅಷ್ಟೆ
ಹೌದು ಇವಾಗ ನಮ್ದು ಹಂಗ ಇವಾಗ ನಾವು ಕಷ್ಟಪಟ್ಟ ದುಡ್ಡಿವಿ ನಾವು ತಿನ್ಬೇಕು ಅವ್ರಗೇನು ಒಂದ್ ಸಂಸ್ಕಾರ ಒಳ್ಳೆ ಸ್ಟಡೀಸ್ ಕೊಡ್ಸಿದ್ರೆ ಆಯ್ತು ಅವ್ರು ನೋಡ್ಕೋತಾರೆ ಅವ್ರ ಲೈಫ್
ಹ ಹೇ ಹ್ಮ್ಮ್ ಹಾ ಹಂಗ ಮಾಡ್ಬೇಕು
ಹ್ಮ್ ಮಕ್ಳು ಬಂದ್ರ
ಏ ಇವಳು ನನ್ ಮಗಳು ಅವಳು ಫ್ರೆಂಡ್ ಫ್ರೆಂಡ್ ಬಂದ ಅವ್ ಸ್ಕೂಲ್ ಹೋಗಿದ್ರ ಅವರು ಅವ್ರ ಇವಳ ಕಾಯ್ತಿದ್ಲ ಅವರು ಬರ್ತಾರ ಆಟ ಆಡೋಕೆ ಅಂತ
ಹ್ಮ್
ಇಳು ಒಬ್ಳೇ ಆ ಕಡೆ ಈ ಕಡೆ ಓಡಾಡ್ಕೊಂಡ್ ಅವ್ಳು ಯಾರು ಆಟ ಆಡಕಿಲ್ಲ ಅಂತ ನನ್ ಮಗ ಇದ್ದೀರಿ ಇಬ್ರು ಕಿತ್ತಾಡೋರು ಚೆನ್ನಾಗಿ ಇಬ್ರು ಕಿತ್ತಾಡಿ
ಇವಾಗ ಬೋರ್ ಪಾಪಾ ಅವ್ರಿಗೂ ಏನಾದ್ರು ಆಟ ಸಾಮಾನು ಕೊಡಿಸ್ಬಿಡಿ ಅಷ್ಟೆ ಫೋನ್ ಮಾತ್ರ
ಅಯ್ಯೋ ಆಟ ಸಾಮಾನ ಮನೆ ಒಳಗೆಲ್ಲ ಬರಿ ಅವೇನೆ ಅದಕ್ಕೆ ಅಂತಾನೆ ಪ್ಲೇಸ್ ಬಿಟ್ಬಿಟ್ಟಿದೀನ ಆಟಾಡಕ್ಕೆೆ ಅಂತಾನೆ ಡೈನಿಂಗ ಟೇಬಲ್ ಮೇಲೆ ಫುಲ್ ಎಲ್ಲ ಅವ್ಳ ಅಡುಗೆ ಆಟ ಸಾಮಾನ ಎಲ್ಲ ಜೋಡಸ್ ಬಿಟ್ ಬಿಟ್ಟಿದೀನಿ ಫೋನ್ ನೋಡ್ಬೇಡ ಏನಾರು ಆಟ ಆಡ ಒಂದ್ ಎತ್ತಿಕದಾಗಲಿ ಹ್ಮ್ ಹ್ಮ್
ಅಷ್ಟೇ ಏನ ಒಂದು ಫೋನ್ ಮಾತ್ರ ಕೊಡಬಾರ್ದು
ಹ್ಮ ಫೋನ್ ಮಾತ್ರ ಕೊಡ್ಬಾರ್ದು
ನಮ್ಮನೇಲಿ ಒಬ್ಬ ಇದಾನ ನಾಕು ವರ್ಷ ಅಷ್ಟು ಇನ್ನು ಓನ್ ಇಲ್ದಿದ್ರೆ ಊಟ ಮಾಡ ನಲ್ಲ
ಹ ಇವಳು ನಮ್ಮನವ್ಳು ಹಂಗೆ ಮಾಡ್ತಿದ್ದು ನಾನು ಹೇಳ್ಬಿಟ್ಟಿದಿ ನೀನ್ ಊಟಾನೇ ಮಾಡಬೇಡ ಬಿಡು ದಿನ
ಹ್ಮ್ ಹಸದ್ಮೇಲ್ ತಿಂತಾರೆ
ನಾ ತಪ್ಪ ರೂಢಿ ಮಾಡ್ಸ್ಬೇಕು ನಮ್ಮ್ ಮನೇಲಿ ಕೇಳಲ್ಲ ಅಯ್ಯ ಮಗು ಒಬ್ಬನೇ ಮಗು ಊಟ ಮಾಡ್ಲಿ ಅಂತ ಕೊಟ್ಬಿಡ್ತಾರೆ ಮತ್ತ್ ಮಲಗೋ ಹನ್ನೆರಡು ಗಂಟೆ ಆದ್ರೆ ನೋಡ್ತಾನೆ ಇರ್ತಾನೆ
ಹೌದು
ಹ್ಮ
ಹಂಗಗೆ ಮಾಡ್ತಾರ ಹುಡುಗರು ಈಗ್ ಮೊಬೈಲ್ ಮೊಬೈಲ್ ಮೊಬೈಲ್ ಮೊಬೈಲ್ ಮೊಬೈಲ್ ಅಂತ ಯಾರ್ ಕಂಡು ಹಿಡಿದ್ ಬಿಟ್ರೋ ಯೂಸ್ ಆಗಲ್ಲ ಅಂತಲ್ಲ ಮೊಬೈಲ್ ಯೂಸ್ ಆಗುತ್ತ ಮತ್ತೆ ಅದು ಒಳ್ಳೇದೇನೆ ಒಂದೊಂದು ಹಿ ಕೆಟ್ಟದು ರೂಲ್ಸ್ ಮಾಡ್ಬಳ್ಬೇಕು ಮಕ್ಳ ಳ ಫೋನೇ ಕೊಡ್ಬಾರ್ದು ಅಂತ ಹ್ಮ ಸರಿ ಆಯ್ತು ಹ್ಮ